ಹ್ಮ ಹಲೋ
ಹ್ಮ್ ಆರಾಮನಪಾ
ಹ್ಮ ಆರಾಮ ಮಾಡಪ್ಪ ನೀ ಏನು
ಆರಾಮ್ ನೋಡಪಾ
ಏನ್ ಮಾಡಡ್ತು ಕೆಲ್ಸ
ಏನ ನೋಡಪಾ ಕಾಯಿ ಕುಂತೀವಿ ಮನ್ಯಾಗ
ಕಾಲ
ಕಖಾಲಿ ಎಲ್ಲಿ ಕಾಡು ಹೋಗಿಲ್ಲ್ರ ಮನೆಗೆ
ಹ್ಮ್ ಹ್ಮ್ ಸುಮ್ಮನೆ ಈ ಕಡೆನ್ ಬಾರ ಕಾರ್ಕಂತೇ ಮಾಡ್ತೇ ನ ಒಂದ್ ಹದನೈದದು ದಿನ
ಎಕಡೆ ಬ ಅಕ್ಕಡೆ ಬೇರೆ ಕಡಿಗಿಂದ
ಹ್ಮ್ ಬೆಂಗಗಳೂರ್ ಬಂಗಳೂರ್ ಬರೋವಾಗಿ ಸ
ಬಾರಕ್ ಮಾಡಿಬಾ ಸ್ವಲ್ಪ ಏನ್ ಮಾಡ್ತಿ ಮಳೆ ಆತದ ಎಲ್ಲಾರ ಮನೆಗೆ
ಹ ನಾನ್ ಮಳೆ ಪೀಳಿ ಯಾವಾಗ್ ನಿಮದ್ದ ಯಾವಾಗಲ್ಲ ಅದು
ಹ್ಮ ಈಕ ನಮ್ಮ ಮಕ್ಕನೂರು ಕಡೆ ಬಂದ್ವಿ ಮನೆಗೆ ನಡತತ್ತ ಆಯ್ತ ನಮ್ಮ ಮಕ್ನೂರ್ ಕಡೆ ಬಂದ್ವಿ
ಊರಾಗಲ್ಲಾನು
ಊರಾಗಿಲ್ಲ ಬಾ ಅವಗ ಒಂದ್ ಎರಡ್ ಮೂರ್ ಜನ ಆಯ್ತು ಊರಾಗಿಲ್ಲ ಅವವು
ಅದಕ್ಕೆ ಹೆಚ್ಚಿದಪ್ಪಾ ಊರಾಗ ಏನ್ನ್ ನಡ್ದ ಏನದ ಮಳಿ ಪೀಳಿ ಬೆಳಿ ಹೆಂಗಾದದಂತ ಹೆಚ್ಚಿದ ನನ್
ಹ ಗೊ
ನೀ ಇದ್ರ ಬೇರೆ ಊರ್ಗೂ ನೀರ್ಕಂತ
ಹ ಈ ಮಕ್ಳವರು ಕುಂತವಿ ಬಾರ ಅಂದ್ರವು ಟ್ಯಾಕ್ರ್ ಪಫ್ಯಾಕ್ರ್ ಅವ್ಡ್ಯವ ಮಕ್ಳವ್ರ ಕಡೆಗೆ ಹ
ಹ್ಮ್
ನಮ್ಮಕ್ನರು ಕಡಿಗೆ
ಹ್ಮ್ ಹ್ಮ್
ಇವ ನಮ್ಮ್ ಅಕ್ನವ್ರ ಗದ್ದಿ ಪೈ್ದಿ ಮಾಡ್ರಲ್ಲಾರ
ಎಷ್ಟು ದಿನ ಆಯ್ತು ಈಗ
ಒಂದ್ ಎರಡು ಮೂರು ದಿನ ಆಯ್ತಿಲ್ಲ
ಎರಡು ಮೂರ್ ದಿನ ಆಯ್ತ ಹ್ಮ
ಹ ಯಾರ ಮರುದಾರ ಆಯ್ತ ಗದ್ದೆಾಗಟ್ಟ ಎಪ್ಪಲ್ಲಾ ರೆಡಿ ಬಕ್ಕಲಾ
ಹ್ಮ್ ಹ್ಮ್ ಹ್ಮ್
ಗದ್ದ್ಯ ನಮ್ಮ
ಅದು ಕೇತಿದೆ ಹ್ಮ್ ಅಲ್ಲ ಅಲ್ಲಿ ಇದೆ ಅದ ಯಾವ ಬರ್ತ ಮತ್ತ ಈ ಕಡೆ
ಈಗ ಒಂದ್ ವಾರ ಬಿಟ್ಟ ಬರ್ಬೇಕಪ್ಪಾ ಎಲ್ಲ ಮನೆಗ ಇನ್ನಿ ನಮ್ಮ ಮಾಮೂಗೆ ನ ಟಲರ್ಗೆ
ಹ್ಮ್ ಎಲ್ಲ ಮುಗಸಿಂದ ಬರ್ತ ಅದ
ಹ್ಮ್
ಹೋಗಿದೀವಿ ಮತ್ತ ನಡವಂಗ ಬರಕ್ಕಾಗ
ಅವಔರು ಬಟ ಬರ್ ಭಾಗಲ್ ಮಕ್ಕೆ
ಹಾ
ಚ ಪಟ್ಲಲ್ಲ ವರಕಂತ ಟಿಲ್ಲರ್ ಆಯಟ ವೇಡಿ ಟಿಲ್ಲರ್
ಹ ಹಾ
ಾವ ಈಗ ಒಂದ್ ಸಲ ಆಗಾವ ಇನ್ನೊಂದ್ಸಲ ಹೊರದ ಬರ್ ಮತ್ತ
ಆಯ್ತ ಎಲ್ಲ ಮುಸನ್ ಟ್ಯಾಕ್ಟರ್ ತಂದ್ ನೋಡ ಈ ಕಡೆ ನಿಂಬು ಒಡಕಂಬು ಆಕಡೆ ಬಿಟ್ಟ ಹೊರಕ್ ತಲ್ಲ ಸುಮ
ನಮ್ಮಲ್ಲ ಸಾಯಿಗಾವ
ಹ್ಮ್ ಹ್ಮ್ ಆಗ ಅವನು ಅದಕ್ಕೆ ನಿಮಾ್ ನೋಡ್ದಡಕ್ಕೂ ಇದೆಿ
ಹ್ಮ ಬಾರ ಅಂತಂದ ಇಲ್ಲಿ ಇಲ್ಲಿ ಊರಾಗಿದ್ದ ಏನ್ ಮಾಡಮ್ಮ ಅಂತ ಬಂದಿ
ಹ್ಮ್ ಹ್ಮ್
ಹ್ಮ್
ಅದಕ್ಕೆ ಹಚ್ಚಿದೆನ್ನ ಅರ್್ದ ಹೊರಾಗ ಮಳೆ ಇ ಅಂತ
ನೀ ನೀ ಹೇಳಲ್ಲಿದೆ
ಮ ಜಾನುವರು ಬಂದ ತಲ್ಲ ಮನ್ ಯಕಡೆ ವಯತ ನ ಇಕಡೆ ಬಂದ
ಹ ಗತಲು ಪ ಬ
ನೀನ್ ಹೇಳಿಲ್ಲ ನಾನ್ ಹೇಳಿಲ್ಲ ಇವತ್ತ ನೆನಪ ಅಂತ ಹೆಂಗೆ ಹೆಚ್ಚ ಇದ
ನೀ ಓದ ಬೆಂಳೂರುತ್ತರ್ಲ್ಲಾರಂಗ
ಹ್ಮ್ ಹ್ಮ್ ನಾನ್ು ಳ್ ಅದಕ್ಕೆ ಮಧ್ಯಾಹ್ನ ಅಂತನೇ ಅಂತ ಹಚ್ಚಿದೆ.
ಹಲೋ ದದ್ದಿ ಅದಕ್ಕೆ ಈಗಲ್ಲ ಬರ್ತೆ ನಿಮ್ ಅಂಬಜೋಗಿ ಕಲ್ತ ಪರ್ಫೆಕ್ಟ್ ಗಳೆ ಹೊಡದಂಗ ನ್ದಂತು ನ್ದ
ಹ್ಮ್ ಮಜನ ಊರ ಕೆಲ್ಸಲ್ಲಲ್ಲಿ ಇಲ್ಲಿ ಊರ ಕೆಲ್ಸ
ನೀನುಂದು ತಬುಡ್ ಟ್ಯಾಕ್ಟ್ರವ
ಬ್ಯಾಳಪಾಟ್ ಟ್ಯಾಕ್ಟ್ರ ಒಲಲ್ಲ ನಮ್ಗ ಒಂದ ಮೂರ್ ಎಕ್ರಾ ಇ ವರ್ಸ.
ಹ ಬಾ ಗಿಡಕ್ ಬೇಡ ಅಂತ ನೀ ಅಲ್ಲೇ ದ್ರಷ್ಟ ತಾವಬೇಕಂದ
ಬಾಡಿ ಊರಾಗ ದೇಶದು ಅಬ್ಬ ಬಾಡಿಗೆ ಒಡವು
ಟ್ಯಾಕ್ಟ್ರ ಅ ಎತ್ತ ಎತ್ತನ ಇದ್ರು ನ ಟ್ಯಾಕ್ಟರ್ ತಂದ ನೆಡ್ಸಮ. ಹಾ
ಸತ್ತಾವ ಟ್ರಕ್ರ್
ಟ್ಯಾಗಂ ಸಿಸಗಂತ ಟಾಗ ಬಸರ
ಅದ ಏನಪ್ಪ ಮೆತೆ ಹೊಸದ ಉರುಪರ್ದು ಪಸ್ಟ್ ಈಗ ಟ್ಯಾಕ್ಟರ್ ಟ್ಯಾಕ್ಟರ್ ಅಮೇಲೆ ಗೊತ್ತ
ಹ್ಮ ಮತ್ತೆ ಈಗ ನಮ್ಮ ಮಕ್ಕಳನ ಟ್ರ್ಯಾಕ್ಟ್ರು ಈಗ ಆಗ್ರಾ ಡ ಈಗಿ ಬ್ಯಸ್ರ ಬರಕ್ಂತ ನೋಡ್ ಈಗೆ
ಹ್ಮ್ ಇಮಾಮ ಕಷ್ಟಿದೆನಕ್ಕೆ
ಹ್ಮ ಬ್ಯಾಸ ನೀನ ಹೋಗಂತ ಅಂದ್ರೆ ಆತ್ನೇವಾದ ನಾವ್ ಮಾಮೂನವಾದ.
ಹ್ಮ್ ಹ್ಮ್
ಹೋಗಬೇಕ ಅಡ ಮತ್ತಾಯ ಮೂರು ಗಂಟನದ್ದ
ಹ್ಮ್ ಮೂ ಮಕ್ಕ ಒಂದ ತಾಸು ರಾಯತ್ರಿಾಗಲು ಇಂತ
ಅದೇ ಒಂದ್ ತಾಸ ಮಕ್ಕಂದ ಹೊಯ್ಬಡ್ಬೇಕು ಮತ್ತ
ಮಕ್ಕನ್ ದೊಡ್ಡ ಆರಾಮ ಅಲ್ಲ ಅಲ್ಲ.
ಆರಾಮ್ ನೋಡ ಪ ಅರಾಮಿಗ ಊರ್ ಕಡೆ ಹೆಂಗ ಇದದಾನ ಮಳೆ ಬೆೇಳಿ ಕೇಳಿ ಲಾವ್ನು ಆ ಬಕ್ ಚೇಂಜ್ ಆತ.
ಅತ್ ಕೇಳ ನಾನ್ ನಿನಗಾಯ್ತೀನಿ ನೀನಿದ್ರ ಬೇವರ್ಗ್ ಹೋಗಿದ್ದಿ ಯಾರ್ ಕೇಳ್ತಿ ನೊಡ್ ಹ ದವಶಕ ಕ
ಕ ಕ ಕೇ ಆತಸಮ್ಮ
ಫೋನ್ ಅಚ್ಚಿನೇನೋ
ಇಲ್ಲ ಪಚ್ಚಿಲ ಪತ
ನನ್ ಹಚ್ಚುಲ ನಾನನ್ ಅವನಗಚ್ಚಲ ಅಚ್ಚವಾಕ
ಹೌ ವಸಪ್ ಮೆ
ಅವ್ನ್ಯವನ್ ದಾವದಕ್ಕ ಕಾಯಿಗರ್ತಾನ ಊರಾಗ ಯಾರದಾನ ಕಾಲಂತರ ಇಲ್ಲ
ಹ್ಮ ಹ್ಮ
ಹ್ಮ್ ಅವ ಹತ
ಹ್ಮ್ ಅಸ ತಗತದೆ
ಹ್ಮ್ ಯಾವಾಗ ಬರ ಒಂದ್ ಆರಂದ ಬರಕ್ಿಂ ದಾರ
ಒಂದು ಆರ ಬಿಟ್ಟು ಬರಕ್ ಮತ್ತೆ
ಹ್ಮ್ ಆ ಕಡೆ ಗಳನ ಹೊಡದಂಗ ಮಾಡ್ತ ಸದ ಬಿದ್ದ ಪ ಹಚ್ಕ್ ಬಂದ
ಹಚ್ಚಬೇಕು ಮತ್ತ್ ಗಳೆ ಕುಂಟಿ ಮಸ್ತ ಅಗ್ಯಾವ
ಇ ಎತ್ತು ಎತ್ತುಲ ಬಿಡ್ತ ಮತ್ತೆ
ಹ್ಮ್ ಎತ್ತ ರೋಟ ಚಿಕ್ಕುಂಟೆ
ಹ್ಮ್ ಅದಕ್ಕೆ ಕ್ದನಲ್ಲ ಅವ ಕೆಳ್ಸ ಅಪೂ ಇಲ್ಲಯಾ ಈ ಕಡೆ ಬನ್ ರ್ಕಡೆ ಹ
ಹ್ಮ್ ಹ್ಮ್
ನಾನು ಅದಕ್ಕೆ ಊರ್ ಕಡೆ ಹಂಗಾದಂತ ಅಚ್ಚಿನಿ ನೀನು ಬೇವುರಿಗಿ ಹೋದಿ ಹೋಗ್ ಹ್ಮ್ ಹ್ಮ್ ಮಾಮ ಒಬ್ಬತ ಅದನೆನ್ ಮಕ್ಕಳು ಅವ
ಅವು ಸಣಸಣವ ಹುಡುಗ
ಹ್ಮ್ ಹ್ಮ್ ಯ ಯಾವ ಊರದು
ಇ ಕಡೆ ದೂರದ ಒಂದು ಆರವತ್ತು ಎಪ್ಪತ್ತು ಕಿಲೋಮೀಟರ್ ಅದ
ಅಷ್ಟು ದೂರ ಇದಾ ಹ್ಮ
ದೂರ ಕೊಟ್ಟಿ ಮತ್ತೆ ದೂರ ಹೋಗ್ಬೇಕ್ ಮತ್ತ್
ಹ್ಮ್ ಹ್ಮ್ ನೀ ಮಾಮ ಏನು ಹೊಲ ಮನಿ ಕೆಲ್ಸ ಮಾಡ್ತಾನ ಏನ್ ಯಾವ್ದ ನೌಕರಿ ಆದಾ ಒಬ್ಬತಾ ಅನಾ ಒಬ್ಬತಾನ
ಇಬ್ರು ಮುವಾರ ಆರಾ
ಮೂವರಾರನ ಏನ್ ಕಡೆ ಕಡೆ ಯಾರ್ ಅರಾ
ಹ್ಮ್ ಕಡೇಕಾಯಾರ
ಹ್ಮ್ ಹ್ಮ್ ಅವ ಇನ ಇಬ್ರ ನಿ ಇದ್ರ ಲಾಸ್ಟ್ ಐತೆ ನಿತ್ತನ ದೊಡ್ಡತ್
ಇತನ ದೊಡತ
ಇತ್ನ ದೊಡ್ಡತ್ತಾನ ಅವ್ರಗೆ ಏನ್ ಮದ್ವಿ ಅಗೆದೆನ್ ಎಲ್ಲರ ಇಬ್ಬರು ಸಣರಿ
ಎಲ್ಲರಿಗಿ ಆಗ್ಯದ ಮದ್ವಿ ಮದ್ವಿ ಆಗಿಂದ ಕಡೇಕ ಆಗ್ಯಾರ ಎಲ್ಲರೂ
ಕಡೆೇಕಾರ್ ಎಲ್ಲ ಅಲ ಮನಿ ಹೊಲ್ದಾಗ ಅನಾ ಇಲ್ಲ ಅವ್ರ ಬಲ್ಯ ಅನಾ ನಮ್ಮ ಕಡೆ ಕಡೆ ಕಾಯ್ತು
ಇಲ್ಲಿ ರೂಮ್ ಎಲ್ಲ ಸಪ್ರೇಟ್ ಮಾಡ್ರಿ ಎಲ್ಲರೂ
ಹೂ ಹೂ ಅವರು ಅಕಾಡಿ ಇವರು ಇಕಾಡಿ ಯಾಕ ಒಂದಲ್ಲಿ ಇದ್ರ ಅಂಗೇ ಬಿಡು ಜಗಳ ಪಗಳ ಆಡ್ತಿರ್ತಾವ
ಹ್ಮ್
ಹೆಂಡ್ತೀರು ಚೊಲೋ ಅಲ್ಲ ಅಣ್ಣತಮ್ಮರ ಹೆಂಡ್ತಿ ಕಡೆ ಕಡೆ ಆಗಿ ಅವರ್ದು ಅವರು ಹೊಡದು ದುಡುಕೊಂಡು ತಿಂದ್ರ ಇನಾ ಅದ ಚೊಲೋ
ಹ ಅಷ್ಟೇ ಮತ್ತೆ
ತಂದೆ ತಯಾರ್ನ ಯಾರ್ ನೋಡ್ಕೋತಾರ ಮೂವರು
ಅಂಗೇ ಕೊಡ್ತಾರಾ ರೊಟ್ಟೆ ಪಟ್ಟೆ
ಹಾ ಹೂ ಯಾರ್ ಮನ್ಯಾಗ ಅಂತ ದೊಡ್ಡಪ್ಪ ಮನ್ಯಾಗ ಅಂತ ಎನ್ ಆತ ಈತನ ಸಣ್ಣತ ಸನ್ನೋಣ ಬಲ್ಲಿ ಹಾ ಹಲೋ ಹಲೋ
ಅಸ್ಪೆಟರ್ ಪೋ ರ ನಾ
ಹ್ಮ್ ಹ್ಮ್ ಆರಾ ಎನ್ ಇನಾ ತಿಂತಿ ಚೊಲೋ ಅರಾ ಎನ್ ಮೆತ್ತಗ ಆಗ್ಯಾರ ಹ್ಮ್ ಹ್ಮ್ ಕೇಳ್ಬೇಕು ಪಾ ಕೇಳ್ಬೇಕು ನೀನು ಹೋದಿ ನೀನು ಒಬ್ಬತ ನಿಮ್ಮ ಮಾಮ ಒಬ್ಬತ ಅನಾ ಅಳಿಯ ಬಾರಪಾ ಅಳಿಯ ಅಳಿಯ ಅಂತ ಕರದು ಅದಿಕ್ಕೇ ಹೋಗಿದ್ದಿ
ಹೋಗಿದ್ದೆ ಮತ್ತೆ ಕರೆದನ ಅಂತ ಹೋಗಿದ್ದೆ ಮತ್ತೆ
ಹ್ಮ್ ಏನ ಅವ್ರ ಅವ್ರನ್ ಎನ್ ಹೋದಿಲೆನ್ ಸಾಲಿಪಿಲಿ
ಹೋದ್ಯರ
ಹಾ
ಹೋದ್ಯರ ಮತ್
ಹ ಹಾ ಮದ್ವೆ ಮದುವೆ ಹ್ಮ ಮದುವೆ ಆದಂಗೆ ಇದೆ ಇಬ್ಬರು ಅಕ್ಕರ್ತ ಮದುವೆ ಅದನಿಲ್ಲ
ನೋಡಯಯಪ್ಪ
ಅಲ್ಲ ಯಾರ ಆತ್ರ ಮದುವೇ ಆದಲ್ಲ ಅತ್ರಾನ ಏನಂತ ಯಾವ ನೌಕರಿ ಇದ್ದ ಕೇಳನು
ಅಕೆ ಟೀಚರ್ ಟೀಚರ್ ಹೈ ಸ್ಕೂಲ್ಗ ಹೋಗ್ತಾರಂತ
ಹೈ ಸ್ಕೂಲ್ ಹ ಇತ್ತನೇ ಬಿಟ್ಟು ಬರ್ತ ನಂತ ಹಾಕಿನ
ಇತನ ಬುಟಬರ್ತನಮತ್ ಇತನ ಬುಟ ಬರ್ತನ ಇಲ್ಲ ಅವ್ರರು ಹೋತರು ಆಯ್ತು ಈಗ ದೂರ ಅವ್ರನು
ಆಯತ್ಯತ್ ಒಳಗನದು ಅಲ್ಲೇ ಯಾವುದಾನ ಒಂದು ನೌಕರಿ ಯಾವ್ದ ನಂತ ಸಾಲೆಗೆ ಹೋಗಿ ಹಚ್ಚು ಇಬ್ರು ಒಂದ ತಲ್ವಾಂಗಿದ್ರ ರೂಮ್ ಇದ್ರೆ ಚಲೋ
ರೋಂಪಾ ನೆಡಿತು
ಹ್ಮ ಹ್ಮ್ ಹ್ಮ್ ಹ್ಮ ಚಾಟಿರ್ರ ಇರಪ್ಪ ಹು ಸರಿ ತಕೊಪ್ಪ ಊಟ ಮಾಡಕದನೆ ಊಟ ಮಾಡ್ ಊಟ ಮಾಡ ಮಕ್ಕಂದ ದಿನಂದು ತಾಸಸ್ಬುಟ್ಟು ಹಯ್ಬಡ ಮತ್ತ ಅಟಾಕ್ಡ
ಹೌದ ಆಯ್ತು
ಹ್ಮ್ ಸರಿ